ಮಸ್ೆ
ನಮಸ್ಕಾರ
ಏನ್ ಮಾಡ್ತಾಿದ್ದೀರಾ
ಏನಿಲ್ಲ ಸುಮ್ನೆ ಕೂತಿದ್ದೀವಿ ನೀವು
ಕತಿದ್ದೀರಾ ಕುತ್ಕೊಂಡು ಏನ್ ಮಾಡ್ತಾಿದ್ದೀರಾ
ನಿಮಗೆ ಮಾತಾಡ್ತಾ ಇದ್ದೀನಿ
ಹ್ಮ್ ನಮ್ಮನ್ ಮಾತಾಡ್ತಾ ಇದ್ದು ಇವಾಗ ಅದ್ಲಕ್ ಮುಂಚೆ ಏನ್ ಮಾಡ್ತೈತ್ವಿ ನ್ನ್ ದಿನ ಪೂರ್ತೀನ ಅಂಟೊತೆ ಮಾತಾಡ್ಕೊಂಡ್ ಇದ ನೀವು
ಮತ್ತೆ ನೀವ್ ನನ್ಗೆ ಮಾಡ್ತಾ ಇದರಾ ಇನ್ೇನ್ ಮಾಡ್ಲಿ
ನ ಹೇಳಕ್ ಮಾಡತೀಿ ನೀವ
ಇವಾಗ ನೀವೆಲ್ಲ ಮಾಡಿದ್ದು
ಇಲ ನೀ ಎಲ್ಲ ಮಣಿತ್ತುು
ಅದಕ್ಕ ಮುಂಚೆ ನೀವೆಲ್ಲ ಮಾಡಿದ್ದು ಇದಕ್ ಮುಂಚೆ ಮಾಡೇ ಇಲ್ಲ
ಹ್ಮ ಮಾಡಿದರಿ ನೋಡ್ರಿ
ಹ್ಮ್ ನ್ನು ಇಲ್ಲ
ಹಿಂಗೆ ಮನೆೆನ್ಪನ್ ಶಕ್ತಿ ಕಮ್ಮಿ ಎಲ್ಲ ಮರ್ತ ಇರ್ತರ
ನಿಯಮಗಲ್ ಜಾಸ್ತಿ ಇದ ತಂಗೆ
ಹ ಮತ್ತ
ಈಏಕ್ಕೆ
ನ ಟಾಪರ್
ಗೊತ್ತು
ಎಂಗೊ ತರುಮಿಗೆ
ನೋಡ್ರೆ ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ ಅಷ್ಟ್ ಹೋದ್ರೆ ಟಾಪರ್ ಆಗದ್ರೆ ಹೆಂಗಿರಕ್ ಸಾಥ ಬಿಡ್ರಿ
ಅಂತಲ್ಲ ಚ ಓದ್ದಿರ ಬಟ ಪರ ಆಗ್ ಬಿಡ್ತೆ ನಿಮಗೆ
ಹ್ಮ ಮತ್ತೆ ಇನ್ಯಂಗ ಹೋದ್ರೆ ಎಲ್ರರು ಟಾಪರ್ಗಳಾಗಕ್ತಾರೆ
ಓದಿದ್ರೆೇ ಟಾಪರ್ ಆಗೋದು ಈ ಸುಮ ಸುಮಗೆ ಹಾಕ್ತಾರೆೇನುಾ
ಮದೇ ಒಓದ್ದಿರಾಗಿೆ ಆಗ್ಬೇಕು ಅವ್ರನ್ನ ಅವ್ರಗೊಂದು್ ಗತ್ತಿರತ್ತೆ
ಹ್ಮ್ ಗೊತ್ತಿರಲ್ಲ ಅಲ್ಲಿ ಡೌಟ್ ಇರುತ್ತೆ ಅಷ್ಟೇ ಎಲ್ಲೋ ಕಾಪಿ ಹೊಡೆದವ್ರಿ ಅಂತ
ನೀವೇನೋ ಅಂತ ನಿಮ್ಗ್ ಗೊತ್ತಿದ್ರೆ ಸಾಕು ಬೇರೆಯವರ್ಗ ನ್ ಬೇಕಾಗಿಲ್ಲ
ಹ್ಮ ಆಯ್ತು ನೀವು ಬತ್ತಿರತ್ತೆ ಅಂತ ನಿಮ್ಗೆ ಗೊತ್ತಿಲಿ ಬೇರೆಯವರೆಲ್ಲ ಉಗಿತಾ ಇದ್ರು ಹಂಗೆ ಉಗಿಸ್ಕೊಂಡೇ ಇರಿ
ಅದಕ್ಕೂ ಇಕ್ಕ ಸಂಬಂಧ ಇಲ್ಲ
ಹ ಯಾಕೆ ಸಂಬಂಧ ಇಲ್ಲ
ಅದು ಪೇರು ಇದು ಪೇರು
ಮ
ಹ್ಮ್ಿಕ ಹ್ಮ್
ಏನೆಲ್ಲ ಕೆಟ್ಟ ಬಂದ ಮಾತಾಡ್ತರ
ಇಲ್ಲಪ್ಪ ನಮ್ಮ ಹಾಸ್ಟೆಲಲ್ಲಿ ಅವ್ರು ವಾರ ಮಾತಾಡ ಸಹಾನ ಅಂತಿದಾರ ಅವ್ರು ಮಾತಾಡಿದ
ಹಂ ಹ್ ಹೌದಂತೆ ನೀವೇ ಜಾಸ್ತಿ ಮಾತಾಡ್ತೀರಂತೆ ನಗಿಂತ
ನಿಮ್ಗಿಂತ ನಿಮ್ ನಿಮ್ಮ ಹತ್ರ ಸಹ ನಾನೇನು
ಗೊತ್ತಿಲ್ಲ ನಿಮಗೆ ನನ್ನ ಹೆಸರು ಗೊತ್ತಿಲ್ಲದಿರೇ ಮಾತಾಡ್ತಾಿದ್ದೀರಾ ನನ್ನ ಹತ್ರ
ಸಹನ ಅಂತ ಹೆಸರಿಕೊಂಡಿರೋರೆಲ್ಲಾ ಅಷ್ಟೇ ಇದ್ದಾರೆ
ಹ ಚಿತ್ರ ಅನ್ನೋವರು ಅದಕ್ಕಿ ಡಬ್ಬಲ್ ಇದ್ದಾರಂತೆ
ಹ್ಮ್ ಹೌದು ಆಂಟಿ
ಹೌದು ಸರಿ ಬಿಡ್ರಯೇ
ಹ್ಮ
ಹ್ಮ ಹೇಳ್ರಿ ಹೇಳ್ರಿ
ಹೇಳಏ್ರ ನೀವು
ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು
ಸದ್ಯಕ್ಕೆ ಇದು ಇಂಜಿನಿಯರಿಂಗ್ ಮುಗಸೋದಷ್ಟೆ
ಮುಂದಗೆ
ಮುಂದೆಗೆ ಏನಿಲ್ಲ
ಹ
ಮುಂದೆ ಅದಾದ್ಮೇಲೆ ಜಾಬು ಅದಾದ್ಮೇಲೆ ಒಂದು ಮದುವೆ ಮತ್ತೆ ಎರಡು ಮಕ್ಕಳು ಅಷ್ಟು
ಸಾಹಕ ಎಡು ಮಕ್ಕಳು
ಹಾ ಸಾಕು ನಿಮ್ಗೆ ಎಷ್ಟ ಬೇಕು
ನಮಗೆ ನನ್ ಕಂಡ ಉಟ್ಸ್ತಾ ಇರೋವರೆಗೂ ಓಡಿಸ್ತಾ ಇರೋದೆ ಎಳಿ
ನಿಮ್ಮ ಕೆಪಾಸಿಟಿ ಎಷ್ಟು ಹೇಳ್ರಿ
ನನ್ ಕೆಪಾಸಿಟಿಯೇ ಜಾಸ್ತಿಐತೆ ಅನ್ಲಿಮಿಟ ಟೇಡ್ ಕೆಪಾಸಿಟಿ ನದು
ಕುಚ್ಬಿಡೋದು ಹೆಚ್ಚಲ್ಲ ನೋಡ್ಕೋಬೇಕು
ಸರಿ ಅದು ಬಿಡ್ರಿ ಅದು ಚೆನ್ನಾಗಿಲ್ಲ ನಿಮ್ಮ ಗಂಡ ಹೆಂಗಿರ್ಬೇಕು ಉಡುಗ ಹೆಂಗರ ಬೇ ಕೊಡ್ಡ್
ಹಿಂಗಿರ್ಬೇಕಂದ್ರೆ ಚೆನ್ನಾಗಿರ್ಬೇಕು ನಾನು ಜಾಸ್ತಿ ಮಾತಾಡ್ತೀನಿ ನಮ ಹಾಸ್ಟೆಲ್ ಅಲ್ಲಿ ರೂಪಾ ಅಕ್ಕ ಅಂತಿದ್ದಾರೆ ನಾನು ಅವ್ರಗ್ ಜಾಸ್ತಿ ಹೇಳ್ಕೊಂತೀನಿ ಅಂದ್ರೆ ಹೇಳ್ತಾನೆ ಇರ್ತೀನಿ ದಿನದಲ್ಲಿ ಏನಾಯ್ತು ಅಂತ ಮತ್ತ ಅವ್ರು ಹೆಂಗೆ ಕೇಳಿಸಕೊತಾರೋ ಹಡ್ಗನು ಹಂಗೆ ಕೇಳಿಸ್ಕೋಬೇಕು
ಸಾಗಾ
ಹ ನನ್ ಏನ ನನ್ ಎಷ್ಟ್ ಏನಲ್ ಕೇಲ್ಸ್ಕೊಂತಾ ಇರ್ಬೇಕು ಮತ್ತೆ ಮತ್ತೆ ಜೋರಾಗಿ ಮಾತಾಡಬಾರ್ದು ಮತ್ತೆ ಬಯಬಾರ್ದು
ನೀವೇ ಮುಂದೆ ನೀವೇ ಸೈಲೆಂಟ್ ಆಗ್ಬಿಟ್ರೆ ಆಮೇಲೆ
ನಾನ್ ಸೈಲೆಂಟ್ ಆದ್ರೆ ಅವ್ರೂನು ಸೈಲೆಂಟ್ ಆಗಿರ್ಬೇಕು ಮತ್ತೆ ಇನ್ನೊಬ್ಬರು ಮುಂದೆ ಕಮ್ಮಿ ಮಾಡಿ ಮಾತಾಡ್ಬಾರ್ದು
ಅವ್ರ ಅವ್ರ ಅಪ್ಪ ಅಮ್ಮ ಮುಂದೆನ್ನಾಗ್ಲಿ ಅವ್ರ ಫ್ಯಾಮಿಲಿ ಮುಂದೆನಾಗ್ಲಿ ಅವ್ರ ಸ್ವಲ್ಂತ ಯಾರ ಮುಂದೆನಾಗ್ಲಿ ಕಮ್ಮಿ ಮಾಡಿ ಮಾತಾಡ್ಬಾರ್ದು ನಂದ್ರೆ ನಾನು ಮಾತಾಡಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು
ಹ್ಮ್
ಹ್ಮ್
ಅಂತವ್ ಸಿಗ್ತಾರಾ ನಿಮ್ಗೆ
ಗಟ್ಟಗ ಅನ್ಕದ್ರಿ ಸಿಕ್ತಾರಗಾನೇ ನಿಮ್ಗೆ ಯಾಕೆ ಆಡೌಟು.
ಏನೋ ಅಪ್ಪ ನಂಗಡೋಊಟೆ.
ನಿಮ ನಿಮ್ ಗಂಡ ಹೆಂಗಿರ್ಬೇಕು.
ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ.
ನಿಮ್ ಗಂಡ ಹೆಂಗಿರ್ಬೇಕು. ನಿಮ್ ನಿಮ್ಗೆ ಫ್ಯೂಚರ್ ಹಸ್ಬೆಂಡ್ ಯಂಗ ಇರ್ಬೇಕು.
ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ರಿ.
ನಾನು ಕೇಳ್ಂತ ಇದು ಪ್ರಶ್ನೆನೇ.
ಫಸ್ಟ್ ಕೇಳಿದ್ದ ಅಂತಾನೆ.
ನೀ ಏನ್ ಹೇಳಡರಪ್ಪ.
ಹ
ಏನೋ ಏನ್ರಿ
ಅಂಂತವ್ರು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡಾ್ತೀರ
ಅಂತವರು ಸಿಕ್ತಾರೆ ಅಂದ್ರೆ ಮೊದ್ಲೆೇ ಎಲ್ಲಾ ಮಾತಾಡ್ಕೊಳ್ಬೇಕು ಮೊದ್ಲೆೇ ಎಲ್ಲಾ ಲ್ ಕತಮ ಕಾನ ಬಂದಧ
ಸಿಗ್ಲಿಲ್ಲ ಅಂದ್ರೆ ಮಾಡ್ಕೊಳೋದೇ ಅಲ್ವಾ
ಎಲ್ಲ ಮಾಡ್ಕೊಳ್ಳೋದೆೇ ಸಿಕ್ತಾರೆ ನಂಗ ನಂಗ್ ಗೊತ್ತೈತೆ ನೀವು
ಏನ್ ಗೊತ್ತಾಯತ್ತು ನಿಮ್ಗೆ
ಏನೋ ಒಂದ್ ಗೊತ್ತೈದ್ಗನೆೇ ನೀವ್ ಹೇಳ್ರಿ ಫಸ್ಟು
ನನಂತ
ನಿಮ್ದು ಗಂಡ ಹೆಂಗಿರ್ಬೇಕು ಅಂತ
ನ ಗಂಡ ನೋಡೋಕ ಚೆನ್ನಾಗಿರುಬೇಕು
ಎಂತ ಚಪ್ಪರಿ ಅನ್ನ ಆಗ್ಲಿ ನೋಡಕ್ ಚೆನ್ನಾಗಿರ್ಬೇಕಾ
ಅವನು ಚಪ್ಪ್ರ ಹೆಂಗಾಗ್ತಾನೆ ನೋಡಕ್ ಚೆನ್ನಾಗಿತ್ತು ರ
ಚೆನ್ನಾಗಿರೋರಿ ಹಂಗಿರೋದ್ನ ಹೇಳ್ರಿ
ಏನಿಲ್ಲ ಚೆನ್ನಾಗಿರಬೇಕು ಡಿಸಿಪ್ಲೀನ್ ಆಗಿರಬೇಕು ಫುಲ್ ಮೆಚ್ಯೂರ್ಡ್ ಆಗಿರಬೇಕು
ಹ್ಮ್
ಿಂಕ್ ಮಾಡಬೇಕು
ಈ
ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಬೇಕು
ಹ್
ಸ್ಟ್ರಾಂಗ್ ಆಾಗಿಿರಬೇಕು
ಹ್ಮ್
ಹ್ಮ ಅನರ
ಇನ್ನಿಯನಲ್ಲಪ್ಪ
ಹೇಳ್ರಿ ಏನಾದ್ರು ಒಂದು
ಏನ್ ಹೇಳೇಲಿ
ಹ್ಮ್ ಸಿನಿಮಾ ಅದೊಂದ ನೋಡಿದ್ದೀಿ ಯಾಾವ್ದ ನೋಡ್ಲಿಲ್ಲ
ಹ್ಮ್ ಇವತ್ತು ಅದ ಒಂದೇ ನೋಡಕ್ಕಾಗಿದ್ದು ಮತ್ತೆ ಎಲ್ಲ ಒಂದು ಹಳ ಅನ್ಕೊಂಡೆ
ಹೌದ
ನಂದು ಸರ್ಟಿಫಿಕೇಟ್ ಏನೋ ಮೊನ್ನೆ ಹೋಗಿ ಕಳ್ಕೋಬ ಬಿಟ್ಟಿದ್ದೀನಿ ಅದು ಹುಡ್ಕೋ ಹುಡ್ಕೊಂಡತ್ತು ಅದ ಹ್ಮ್
ಮತ್ತೆ ಇವಾಗ ಹೆಂಗೆ ಅದು ಕಳದೋಗಿದೆ ಅಲ್ಲ
ಹ್ಮ್ ಅದೇ ನಾಳೆ ಫೋನ್ ಮಾಡಿ ಕೇಳ್ತಿ ನಾವು ಹಾಗೆ ಅವರು ಜಾಸ್ತಿ ಸ್ಟ್ರಿಕ್ಟ್ ಇದ್ದಾರೆ ಬೈದ್ ಬಿಡ್ತಾರೇನೋ ಅಂತ ಭಯ
ಹ್ಮ್
ಮತ್ತೆ
ಹ
ಮತ್ತೆ
ಮ ಇವಾಗ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಅದು ಇದು ಕೊಡಲ್ವಾ ನಿಮಗೆ
ಕೊಡ್ತಾರೆ ಅಂದ್ರೆ ಬೈತಾರ ಅಷ್ಟೆ
ಅಷ್ಟೇ ಅಲ್ಲ ಬಯಸ್ಕೊೊಳ್ಳಿ
ಎಲ್ಲಾರ ಮುಂದೆ ಬೈದ ಬಿಡ್ತಾರೇನೋ ಅಂತ
ಹ ನೀವ್ ಕಳ್ಕೊಂಡ್ರೆ ಬೈದೆೇ ಇರ್ತಾರ ನೊ ಮತ್ತೆ
ನಂಂಗ ಕಳ್ಕೊಂಡಂಗ ನಂಗ ನೆನ್ಪೆ ಇಲ್ಲ ನಾನ ಎಲ್ ತದ್ದೆ ಅಂತಾನೆ
ನೆನಪಸ್್ಕೊಳ್ರಿ ನಿಧ ಅನ್ವಾಗೆಲ್ಲೋ ಇರುತ್ತೆ
ನಂ ನೆನಪೇ ಆಗ್ತಾ ಇಲ್ಲ
ಮ ಇವಾಗ ಏನಾದ್ರೂ ಡೂಪ್ಲಿಕೇಟ್ ಮಾಡ್ತೀರ ನೋಡ್ರಿ
ಹ್ಮ್ ನೋಡ್ಬೇಕು ಹ ಸರಿ ಸಹನ ಅವ್ರೇ ನಿಮ್ ಜೊತೆ ಮಾತಾಡಿದ್ದು ಖುಷಿ ಆಯ್ತು ಮುಂದಿನ ಕರೆದಲ್ಲಿ ಸಿಗೋಣ ಮತ್ತೆ ಮುಂದಿನ ಕರಡ ಸಿಗೋಣ
ಹ್ಮ
ಧನ್ಯವಾದಗಳು ಹಲೋ
ಹಲೋ
ಹೇಳಏ್ರಿ ನೀವುನು
ಆ ಚಿತ್ರ ಅವರೇ ನಿಮ್ಮ ಅವ್ರ ಜೊತೆ ಮಾತಾಡಿ ನಮ್ಗೆ ತುಂಬಾ ತುಂಬಾ ತುಂಬಾ ಖುಷಿ ಸಂತೋಷ ಎಲ್ಲ ಆಯ್ತು ಮತ್ತೊಂದು ಕರೆಯಲ್ಲಿ ಖಂಡಿತ ಸಿಗೋಣ ಧನ್ಯವಾದ
ಹ್ಮ್
ಆಯ್ತಾ ಸಾಕ